ಓ. ...
ಏನ್, ಅದ್ಕ ತಲಿ ಕೆಟ್ಟ, ಬಿಟ್ಟತ್ವ ಅಕ್ಕ ನಮ್ಮ ಕರೀಬೇಕನಾತ. ..
ಏನ್ ತಲೆ ಕೆಡಿಸಿಕೊ ಹೋಗಬೇಡಾ! ತಲೆ ಕೆಡಿಸಿಕೊಂಡ್ರು, ಆಗವಲ್ಲ, ಹೋಗವಲ್ಲ, ಏನ್ ಆಗಬೇಕ್ ಅದೇ ಆಗ್ತೈತಿ? ಏನ್ ಮಾಡ್ಬೇಕು ಅದೇ ಆಗ್ತೈತಿ? ...
ಗೊತ್ತಾಯ್ತು, ಅಲ್ರಿಪ, ಸುಮ್ನೆ, ಇವರು, ಮತ್ತೆ? .. ಅದೇ, ಕೊಟ್ಟೆಗಾಲಕ್ಕ, ಪೀ? ... ಕೊಟ್ಟಿದ್ರೆ ಕಾಸು ಕೊಡಲಿ! ಇಲ್ಲಾಂದ್ರೆ ಏನ್ ಮಾಡೋಣ ಹೇಳಪ್ಪ? ...
ಏನೋ ಒಂದ್ ಮಾಡೋಣ! ತಗೋ ತಲಿ ಕೆಡಿಸಿಕೋಲೋಕೆ, ಹೋಗಬೇಡ ಜಾಸ್ತಿ? .. ಹೆಂಗ್ರ, ಒಂದು ಆತೈತಿ? .. ಆಕೆ, ಹಚ್ಚಿಲ್ಲಂದ್ರೆ ಎತ್ತದಾಗ? .. ಆಕಾಸ್ಮಾತ್, ಆಕಿ ಕೊಟ್ಟಿದ್ದಿಲ್ಲ! ನೀ ಕೇಳು ಸಪೋಸ್, ನನ್ನ ಕಡೆ ಇದ್ದೀವ್! ಕೊಟ್ಟಿರುತ್ತೀನಿ ಇರ್ಲಿಲ್ಲ, ಅಂದ್ರೆ, ಇಲ್ಲ, ಅಂತಾ, ಹೇಳತಿನಿ ಅಷ್ಟೇ? ... ಜಾಸ್ತಿ ಟೆನ್ಸನ್ ಮಾಡಿಕೊಳ್ಳಾಕ್! ಹೋಗಬೇಡ ಆಕೆ, ಫೋನ್ ಎತ್ತಂದ್ರೆ ಈಸಲ ರಹಶ್ಯಾಗಿ ಮಾತಾಡು. .. ಮಾತಾಡಿಬಿಡು, ನೀನೇನ್ ದೂಸರ ಯೋಚನೆ ಮಾಡಕ ಹೋಗ್ಬೇಡ? ..
ಹೂ. ...
ಇತ್ತೆಗೆ ಮಾತಾಡು, ನನ್ಗೆ ಆಗಲ್ಲಕ್ಕ! ನೀ, ಫೋನು ಎತ್ತಲ್ಲ, ಫೋನ್ ಸ್ವಿಚ್ ಆಫ್ ಆಗುತ್ತ? .. ನಾನ್, ಕೊಟ್ಟೋಗ್, ನಾ, ಎಲ್ಲಿಂದ! ತಂದಕೊಡ್ಲಿ ನಮ್ಮ, ಮನೆಯವರು, ನೀ, ಕೊಟ್ಟಿಲ್ಲ? ಅಂತ ಹೇಳಕ ಆಗುತ್ತಾ! ನಮ್ಮ ಮನೆಯವರು ಮೊದಲಾ ಗೊತ್ತು? .. ನಿಂತು ನೀನು ವ್ಯವಾರ ಮಾಡಿರಲ್ಲ! ನಾನ್ ಅಲ್ಲಿ ಇಲ್ಲಿ ಕಿತ್ತ ಹಾಕೀನಿ ಇವಾಗ? .. ನಂಗ್, ಬೇಕ್ ನೋಡ! ಕ್ ಇಲ್ಲೊಂದ್ರ ತಿಂಗಳ ಬಡ್ಡಿ ಕೊಡು! ಇವನಾಕ್ ಕ್ಲಿಯರ್, ಮಾಡಿ. ಹೋಗಿಬಿಡಕ್ ನನಗೆ ಸುಮ್ನೆ ಆಗಲ್ ಟೆನ್ಷನ್? .. ತೋಗನಕ್, ಆಗಲ್ಲಕ್ಕ! ನನ್ಗೆ ಅಷ್ಟೆಲ್ಲ ಪೇಶನ್ಸ್ ಕೊಟ್ಟಿಲ್ಲ ದೇವ್ರು? .. ಅಂತ ಹೇಳ್ಬಿಡು! ನೀನ್ ಅಷ್ಟಕುಲ್ಲಾ? ..
ಇಸ್ಕೊಳ್ಳುವಾಗ, ಇದು, ಒಂದು, ಸರಿ ಸಹಾಯ ಮಾಡೆ! ಹಿಂಗ ಐತ್ ಹಿಂಗ ಐತ್ ಅನ್ನೋದ ಇರ್ತೈತಿ. .. ಅದೆ ಕೊಡುವಾಗ! ಯಾಕ ಇರಲ್ಲಕ್ಕ ನಮ್ಗೂ ಸಹಾಯ ಮಾಡ್ಬೇಕಂತಿರಲ್ಲ? ..
ಏನೋ? .. ಆಕಿ, ಮಾತಾಡದಕ್ ಆಕೆ, ಎಲ್ಲರನು, ತಪ್ಪು. .. ನಮಗ್ ಅರ್ಥ ಆಗತ್ತ! ಆಕೀಗ, ಅರ್ಥ, ಆಕಿಗೂ ಗೊತ್ತದು, ತಪ್ಪ ಅಂತ ಹೇಳಿ? ಅವ್ರವರು ನೋಡಲೆ, ಅವ್ರವರು, ಇದಕ್ ತಕ್ಕ. ... ಸುಮ್ನೇ, ಮಾತಾಡ್ತಾರಲೆ ಎಲ್ಲಾರೂ? .. ಅವ್ರವ್ರ ಅನುಕೂಲಕ್, ತಕ್ಕನಂಗೆ! ಮಾತಾಡ್ತಾರೆ ಹೊರತಾಗಿ? ಇನ್ನೊಬ್ರದ್ದು, ಯಾರು ಅರ್ಥ ಮಾಡ್ಕೊಳಂಗಿಲ್ಲಲ್ಲಿ? ..
ಏನೋ ನಿಮ್ಮನೆಅಳುತಿನ್ನಾ? ...
ಏನ್ ಮಾಡಕ್ ಆಗಲ್ಲ! ಅವ್ದ ಹದ್ರು ಸ್ವಭಾವನ ಹಂಗ, ಅನ್ಬೇಕು? .. ತಿನ್ನಮ್, ಕೊಡ್ಸಕ್ ಹೋಗಲ, ಒಬ್ಬರು ಈಗ ತಿಳ್ಕೊ, ಇವಾಗ ತಿಳ್ಕೊಂಡಿಯಾ, ನೆಕ್ಸ್ಟ್ ಟೈಮ್ ಕೊಡ್ಸಕ್ ಹೋಗ್ಬೇಡ ನೀನು? ..
ಪರಿಣಾಮ ಬೀಳಬಾರದು? ..
ಅದು, ಅವ್ರಿಗೆ ಅರ್ಥಾಗ್ಬೇಕು! ನಾವು ಮಾಡೋದಿರಲಿ, ಅವ್ರಿಗೆ, ಏನಾಗುತ್ತೆ? ಅನ್ನೊದು, ಅವ್ರಿಗೆ, ಗೊತ್ತಾಗ್ಬೇಕು, ನಮಗೆ ಗೊತ್ತಾಗದ! ಅಲ್ಲ ಅದು. ..
ಕೆಟ್ಟು, ಈರಿಟೈಟ್ಪಾ? ...
ಮಚ್ಚಾ, ಇಸ್ಕೋಟ್ ಮೇಲೆ? .. ಅವರಿಗೂ ಸಾಟಿಸಿಫಕ್ಷನ್ ಇರ್ಬೇಕ ನೋಡಪ್ಪಾ ಇಸ್ ಕೊಟ್ಟಿದ್ದಕ್ಕೆ ಅವ್ರುದು ಅವ್ರ ಕರೆಕ್ಟಾಗಿ ಕಟ್ಟಿಕೊಂಡು ಹೋಗಕತ್ತರ ನೋಡು ಯಾವದೋ ತೊಂದ್ರೆ ಇಲ್ಲ ಅಂತ ಅವ್ರಗೂ ಇದ ಇರ್ಬೇಕು ನಮಗು ತಗೊಂಡಾರ ನೋಡಪ ಅವ್ರು ಇಷ್ಟ ಕೊಟ್ಟು ನಾವು ಕರೆಕ್ಟಾಗಿ ಅವ್ರಿಗೆ ಇರ್ಬೇಕು ಅನ್ನೊದು ನಂಬಲೆಕ್ ಇರ್ಬೇಕು ಅದು ಇಸ್ಕೊಟ್ಟವ್ರರಿಗೂ ಯಾವತ್ತು ನಾವು ಅವ್ರಿಗೆ ನಡಬಾರ್ಕ್ ಮಾಡಕೀರ ಅವ್ರನ್ನ ಹೇ ಸಿಗಾಕ್ಬಾರ್ದು ಅನ್ನೋದು ತಗೊಂಡೋರ್ ಹತ್ರಾನೇ ಇರ್ಬೇಕು. ಕೊಡಸುದವರಿಗೆ ನೋಡಪಾ ಕೊಡಸಿದಕ್ ಅವ್ರದು ಅವ್ರ ಕಟ್ಟಕೊಂಡ ಹೊಂಟಾರ ನನಗೇನು ಏನು ಪ್ರಾಬ್ಲಮ್ ಇಲ್ಲಾ ಬಿಡು ಒಂದ ನನ್ನಿಂದ ಅವ್ರಿಗೊಂದು ಒಂದು ಹೆಲ್ಪ್ ಆಯ್ತಂತ ಅವ್ರಗುನ ಅದರಾಗ್ ಖುಷಿ ಇರಬೇಕು
ಹೌದು- -
ಅದನ್ನ ಬಿಟ್ಬಿಟ್ಟು ತೊಗೊಳುವಾಗ ಒಂದ ಮಾತಾಡಿ ಕೊಡುವಾಗ ಇನ್ನೊಂದು ಮಾತಾಡಿದ್ರೆ ಏನ್ ಮಾಡಬಕ
ಅಕ್ಕಾ ಏನ್ ಅಲ್ಲ ಸುಮ್ನೆ ಟೆನ್ಷ ಏನ್ ಲಾಭ ಆಯತ ಅಂತ ಮಾಡಂದ ಫ್ರಂಡ್ ಅಂತ ಮಾಡಿದ್ವಿ ನಮಗಾ ಟೆನ್ಶನ್ ಕೊಡ್ತಾರೆಲ್ಲಾ ಇವ್ರನು
- - ಹ್ಮ್
ಏನೋ ಆತರ ಇದನ್ ಮಾಡಸಕ ಕಸ್ಟ ಮತ್ ಎಲ್ಲರಿಗೂ ಬರ್ಬೋದ ಅಂತ ಹೇಳಿ ಇದನ್ ಮಾಡಿದ್ರ
ಬರುತ್ತೆ ಎಲ್ಲರಿಗೂ ಕಷ್ಟ ಅಂತ ಬರಂಗಿಲ್ಲ ಅಂತ ಹೇಳಂಗಿಲ್ಲ ಮನುಷ್ಯಂಗೆ ನೋಡು ಒಂದೊಂದ್ಸಲ ಹೆಂಗಂತಂದ್ರೆ ಅದು ಅಯ್ಯೋ ನನಗ ಗೊತ್ತಿರೋದ ಬಿಡ ಅದ್ರ ಗು ಅದ್ರ ಗುಣ ಆ ಆಕೆನ್ ಗುಣ ನನಗ ಗೊತ್ತ ಐ ಅಕಿ ಕರೆಕ್ಟ್ ಆಗಿಲ್ಲ ಅದಕ ಫ್ರೆಂಡ್ಶಿಪ್ ನೋಡು ಕರೆಕ್ಟ್ ಆಗಿದ್ವ ಎಲ್ಲ ಇದರ ಫ್ರೆಂಡ್ಶಿಪ್ ಕರೆಕ್ ಆಗಿ ಇರ್ತೈತದ ಅದು ಬೇಕಾದಾಗ ಒಂತರ ಬ್ಯಾಡ ಆದಾಗ ಒಂತರ ಇದ್ವಿ ಅದು ಫ್ರೆಂಡ್ಶಿಪ್ ಇರಕ್ ಹೋಗಂಗಿಲ್ಲ. ಆಕಿ ಇರೋದ ಹಂಗ ಆಕಿ ಸಂದರ್ಭಕ್ ತಕ್ಕನಂಗೆ ಬದಲಾಗ್ತಾಳೆ ಆಕಿ ಆ ಟೈಮಗ್ ಏನೇನ್ ಮಾತಾಡ್ಬೇಕಕ್ ಅದನ್ ಮಾತಾಡ್ ಜಾರ್ಕಂತಳಕಿ
ಆದ್ರ ಅದು ಮನುಷ್ಯಾಗ ಉಳಿದಿಲ್ಲ ಅಕ್ಕ ನೆನಪ ಇರುವುದಿಲ್ಲ ಮನುಷ್ಯ
ನೆನಪು ನೋಡು ಈಗ ನಮ್ಗೆ ಎಲ್ಲರೂ ಬೇಕು ಅನ್ನೋದಾದ್ರ ನೆನಪ ಇರ್ತಾವ ಇರ್ಲ್ಲಾರದ ಅಂತಲ್ಲ ಇಟ್ಕೊಂಣರ ಇಟ್ಕೊತಾರ ಇಟ್ಕೊಂಡಣದೆ ಇರೋರು ಅಷ್ಟೇ. ಅಕಿ ಫ್ರೆಂಡ್ಶಿಪ್ ಹೆಂಗ ಮಾಡ್ತಾಳ ಅಂತಂದ್ರ ಅವ್ರಂದ ಏನ ಈಗ ಹೇಳ್ತಾಳಲ್ಲಾಕಲ್ಲ ಅಕಿನ ಲಾಸ್ಟ ಅಲ್ಲ ಬಾಯಿ ಬಿಟ್ಟಲ್ಲ ಹೇಳೆಳ ನನ್ನ ಹತ್ರ ನಮಗೆ ಅನಕೂಲ ಇದ್ರ ಅಷ್ಟ ಫ್ರೆಂಡ್ಶಿಪ್ ಮಾಡಬೇಕಂತ ಅವರಿಂದ ಏನಾರ ಉಪಯೋಗ ಇದ್ರೆ ಅಷ್ಟ ಅಂತಾವ್ರನ್ನ ಅಷ್ಟ ಇಟ್ಕೋಬೇಕಂತ ನಾವು
ಹಂಗತಂದ್ರ ಉದ್ದಾರ ಅದಂಗ ಅಕ್ಕ
ನಾವ್ರಿಂದ ಉಪಯೋಗಿತಂದ್ರ ಇಟ್ಕೋಬಕ ನಾವು ಇಲ್ಲ ಅಂದ್ರ ಯಾಕ್ ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂತಾಳಕಿ ಆಕೀ ನನ್ನಿಂದ ಉಪಯೋಗಿತ್ತ ಅಕಿಗೆ ನನ್ ಅಕಿ ನನ್ ನನ್ ಜೊತೆ ಯಾಕ್ ಕ್ಲೋಸ್ ಆಗಿದಲ್ಲ ಅಂದ್ರೆ ಆಕಿ ಸಂಘ ಸಂಸ್ಥ ಏನ ಸೇರ್ತ ಇದ್ ನಾನ ಸೇರ್ಸ್ತಾ ಇದಿದು ನಾನ ಓಡಾಡ್ತಾ ಇದ ನಾನ ಮಾಡ್ತಾ ಇದ್ದಿದ್ದ ಅಕಿಗೆ ಇನ್ ಬೇರೆ ಸಂಘದಲ್ಲಿತ್ರ ಯಾರ ತಲೆ ಹಾಕ್ತರಲಿಲ್ಲ ನಿಂಗೂ ಗೊತ್ತಿರೋ ವಿಚಾರನ ಅದು ಸಂಗದ ಯಾರೋ ರಿಸ್ಕ್ ಕಟ್ಕಳಕ್ ರೆಡಿ ಇರ್ಲಿಲ್ಲಲ್ಲಿ ಸೇರ್ಸೋದಾಗ್ಲಿ ಗುಂಪು ಮಾಡುವುದಾಗಲಿ ಲೋನ್ ಕೊಡ್ಸೋದಾಗ್ಲಿ ಓಡಾಡೋದಾಗ್ಲಿ, ಏನ್ ಕೊಟ್ಬಿಟ್ ಹೋಬಿಡ ಆಧಾರ್ ಕಾರ್ಡ್ ಅದೆಲ್ಲ ಅದನೆಲ್ಲ ಓಡಾಡ್ ಮಾಡಿಸ್ತಾ ಇದಿದ್ದು ನಾನಾ ಹಂಗಾಗಿ ಅಕಿ ನನ್ನ ಜೊತೆ ಫ್ರಂಡ್ಶಿಪ್ ಇಟ್ಕೊಂಡಿದ್ಲು
ಹೌದಕ್ಕ
ಯೂಸ್ ಇದ್ರೆ ಇಟ್ಕೋಬೇಕ ಅಂತಳಕಿ ಯೂಸ್ ಇಲ್ಲ ಅಂದ್ರೆ ಯಾರು ಇಟ್ಕೋಬಾರ್ದಂತ ಅಕ್ಕಿನ್ ಬಾಯ್ಯಾರ ಬಂದೇತಿದ್ದು ಮಾತ್ ಒಂದಸಲ ಅವ್ರಂದ ಏನು ಯೂಸ್ ಐತ ಅಂತ ಹೇಳ ಅವ್ರ ಇರ್ಬೇಕ ತಳ ಅಕಿ ಹ್ಮ ಯೂಸ್ ಇದ್ರೆ ಇಟ್ಕೋಬೇಕು ಯೂಸ್ ಇಲ್ಲ ಅಂದ್ರೆ ಇಟ್ಕೊಳಕ್ ಹೋಗ್ಬಾರ್ದು
ಈ ತರ ಲೆಕ್ಕಚಾರ ಮಂದಿ ಇದ್ರ ಬಾಳ ಕಷ್ಟ ಆಗತ್ತ.
ಫ್ರೆಂಡ್ಶಿಪ್ ಮಾಡಬೇಕ್ ಅಂತಳ ಮತ್ತೆ ಅಕಿ
ಇರುವರ್ ಫ್ರೆಂಡ್ಶಿಪ್ ಮಾಡದದ ಏನೋ ಅಂತಾರಲ್ಲ ಅದ ಬೆಲೆನ ಇರಲ್ಲಕ್ಕ
ಯಾರತ್ರ ದುಡ್ಡು ಇರ್ತತಿ ಯಾರ್ ನಮ್ ಕಷ್ಟಕ್ ಆಗ್ತಾರೋ ಅಂತವರ ಫ್ರೆಂಡ್ಶಿಪ್ ಮಾಡ್ಬೇಕು. ಅಕ್ಕಿನ ವಿಚಾರ ಕೆಟ್ಟದಾಗೈತಿ ಹಂಗಲ್ಲ ಏನ್ ಗೊತ್ತ ಅಕ್ಕಿನ ಜೀ ಅಕಿಂದು ವಿಚಾರಗಳು ಕೆಟ್ಟದವು ಅದಕ್ಕ ದೇವ್ರು ಅದನ್ನ ಸರಿ ಮಾಡಂಗಿಲ್ಲ ಕೆಟ್ಟ ವಿಚಾರ ಯಾವತ್ತು ನಮ್ದು ಒಳ್ಳೇದಾಗಿರ್ಬೇಕು ದೇವರು ಒಂದಲ್ಲ ಒಂದ ರೂಪಾದಾಗ ಇವತ್ ಕಷ್ಟ ಇದ್ರು ನಾಳೆ ಒಳ್ಳೆ ರೀತಿ ಸಿಕ್ಕಾ ಸಿಗತೇತಿ ಜೀವನ ಅಕಿನ ವಿಚಾರನ ಫಸ್ಟ್ ಆಫ್ ಆಲ್ ಎಲ್ಲ ತಪ್ಪದವ. ದುಡ್ಡ ಇರೋರು ಫ್ರೆಂಡ್ಶಿಪ್ ಮಾಡ್ಬೇಕು ಓಡುಅ ಅಲ್ಲ ದುಡ್ಡಿರೋರು ಫ್ರೆಂಡ್ಶಿಪ್ ಮಾಡ್ಬೇಕ. ದುಡ್ಡಿರೋರ ಜೊತೆ ಓಡ ಹೋಗ್ಬೇಕು ದುಡ್ಡಿರೋರ ಜೊತೆ ಲೈಫ್ ಸೆಟ್ಲ್ ಆಗ್ಬೇಕು. ಹಿಂಗ ಅದವಾ ಅಕಿನ ವಿಚಾರಗಳ.
ಮಕ್ಳಿಗೆ ಈ ತರ ಹೇಳಿದ್ರ ಹೆಂಗ ಅಕ್ಕ.
ಇಲ್ಲ ಮಾಡದ ಮಾಡ್ತಾರ ಲೈಫ್ ನ್ಯಾಗ ಸೆಟಲ್ ಆಗೋರ ಜೊತಿ ಮಾಡ್ಬೇಕ್ ಅಂತ ಅದ ಮರ್ಯಾದೆ ದುಡ್ಡಿ ಇರೋ ಜೊ ತುದ್ರನು ಹೋದ್ ಮರ್ಯದಿನಿ ಹೋಗ್ತದ. ದುಡ್ ಇಲ್ಲಾರ್ದವನ ಜೊತೆ ಹೋದ್ರುನು ಹ ಹೋದ್ರ ಮರ್ಯಾದೆ ಎದಕ ಹೋತದ ಹೇಳು ಓಡ್ ಹೋಗ್ಯದ ಅಂತ ಹೋಗ್ತದ ದಕೆ ಅಕಿ ದುಡ್ ಇ ಹೋಗಳ ಅಂದ್ರ ಮರ್ಯಾದೆ ಹೋಗಲ್ಲನ ಅವಾಗ ಅಂದ್ರ ಅವಾಗ ಆಕಿನ್ ಲೈಫ್ ಸೆಟಲ್ ಮಾಡ್ಕೊಂಡರ್ತಾಳ ಅಂತಕಿ ದುಡ್ಡ ಇರೋಣ ಜೊತೆ ಹೋಗಿ ಅದ ಮರ್ಯಾದೆ ಮರ್ಯಾದೆನೆ ದುಡ್ಡ ಇದ್ದೊಂಚ ಹೋದ್ರೂನು ಓಡೋಗಳ ಅಂತರ ದುಡ್ಡ ಇಲ್ಲಾರದ ಜತೆ ಹೋದ್ರನು ಓಡಿ ಹೋಗ್ಯಾಳ ಅಂತಾರ ಇದ್ದವನ ಜೊತೆ ಹೋದ್ರ ಬ್ಯಾರೆ ಬ ದ ದುಡ್ ಇರಲಾರದ ಬಡವನ ಜೊತೆ ಹೋದ್ರ ಬ್ಯಾರೆ ಬಿರದ ಬರ್ತದನ. ಅದು ವಿಚಾರ ಹೆಂಗ ಮಾಡ್ತಾಳಪ್ಪ ನಂಗ ಮೆ ದ ಅದ ಅಕಿ ಹಂಗ ಹೇಳ್ತಿದಳಕಿ ಲವ್ ಮಾಡ್ಬೇಕು ಶ್ರೀಮಂತರ ಮಾಡ್ಬೇಕಂತ. ಅಕಿನ್ನ ಹಾದಿ ತಪ್ಪಸತಾಳ ಅಕಿ ಮಕ್ಕಳಿಗ
ಅಕ ಹಾರ್ಗೆಸಿ ನೋಡಲ್ಲ ಯಾರಂಬ ಮಕ್ಳಿಗ ಹಿಂಗ ಹೇಳ್ಕಡ್ತಾರಲ್ಲ.
ಯಾವ ಜಿವನದಾಗ ಚಂದರ ಓದಲಿಲ್ಲಂದ್ರ ಪರವಾಗಿಲ್ಲ ಬರಿಲ್ಲ ಅಂದ್ರ ಪರವಾಗಿಲ್ಲ ತಂದ ತಾಯ ತಲಿ ತಗ್ಗಸ ಕೆಲಸ ಮಾಡ್ಬಡ್ರಂತ ಹೇಳಲಕಿ. ಲೈಫ್ ಸೆಟಲ್ ಮಾಡ್ಕೊಳ್ರಿ ನೀವು ಓಡೋಗ ಅಂತಾಳ ಅಕಿ.
ನಾನು ನೋಡಿದ್ದೀನಕ್ಕ ಅದೇ ರೀತಿ ಹೇಳೋದ ನೋಡಿದ್ದೀನಿ ಅಂದ್ರ ತರ ನಮ್ಮ ತಂದೆ ತಾಯಿ ಧಕ್ಕೆ ಬರ್ಲಾರಂಗ ಹೋದಿಲ್ಲ ಅಂದ್ರ
ಹಾ ನಾನ ಸಹ ಮೇಗ ಹೋದಾಗ ಸಹಾನಾಗದ ನನ್ ಈಗನೂನೂ ಹ ಅದನ್ನ ಹೇಳ್ತಿನಿ ಯಾವಗದ್ರ ಅದ್ನ ಹೇಳ್ತಿರ್ತನಿ ಫೋನ ನ್ಯಾಗದು ಜಸ್ತಿ ಮಾತಾಡತಿತ ಬಟ ಏನ್ ಮಾತಾಡ್ರು ಯಾರ್ ಜೊತೆ ಮಾತಾಡಿದ್ನುನೂ ಅ ಬಂದ ಹೇಳತೈತಿ ನನಗ ನಾ ಇಂತವರ ಮತ್ತ ಅಕಿ ಫ್ರೆಂಡ್ಸ್ ಜೊತೆನೂ ನನಗು ಮಾತಾಡ್ಸಳ ಅವರ ಹುಡುಗರ ಇರ್ಲಿ ಹಡುಗ್ಯಾರ ಇರ್ಲಿ ಆಕಿಗ ಹುಡುಗರ ಜಾಸ್ತಿ ಮಾಡದಾರ ಅಕಿ ಫ್ರೆಂಡ್ಸ್ ಅದಾರ ಆಕಿಗಿ. ಮಾತಾಡ್ತಿರ್ತೇತ ಅದ್ಬೀನು ಅವ್ರನ್ನು ತಂದ ನನ್ಗೂ ಕೊಡ್ತಾಳ ನಾನು ಮಾತಾಡ್ತೀನ ಅವ್ರ ಜೊತೆಗ
ಮತ್ತ
ನೀವು ಓದಲಿಲ್ಲ ಅಂದ್ರು ಪರವಾಗಿಲ್ಲ ಮ ಬರಿಲ್ಲ ಅಂದ್ರ ಪರವಾಗಿಲ್ಲ ತಲಿ ತಗ್ಗುಸ ಕೆಲ್ಸ ನೀವು ಯಾವತ್ತು ಮಾಡಬೇಡ್ರಿ ಅಂತ ಹೇಳಬಿಟ್ಟನ ನಾನ.
ಅದ ಯಾಕಂದ್ರ ಒಂದಸಲ ಮರ್ಯಾದ ಏನಾದ್ರು ಹೋತಂದ್ರ ಬರಕ್ಕಾಗಲ್ಲ ನೀ ಕೋಟಿ ಕೊಟ್ರು ಅಂತ ಹೇಳಿ ಇಲ್ ಹಾ ನಾನ ಕೇದ್ನ ಅಂತಳ ಮಮ್ಮಿ ನಾ ಯಾವತ್ತಂತ ಕೆಲ್ಸ ಮಾಡಲ ನಿ ತಲೆೇನೆ ಕೆಡಿಸ್ಕೊಳೋಕ ಹೋಗಬೇಡ. ತಂಗಿ ತಾಯ ತರೋದ ಇನ್ನೇನ ತರ್ತಿರ್ತಾರ ಹೇಳ ಮಕ್ಳ ಅದ್ನ ತರೋದ.
ಅದನ್ ತ ಅದನ್ ಬಿಟ್ರ ಏನ್ ತರಕ ಆಗುತ್ತ ಹೇಳಕ್ಕ ಏ ಏನು ಇಲ್ಲ.
ಗಕ್ಕ ಆಗಲ್ಲ ಆಕಿಗಿ ದುಡ್ಡ ಇದ್ರ ಜೀವನ ಅಂತ ತಿಳ್ಕೊ ಅಕಿ ದುಡ್ಡ ಒಂದ ಇದ್ದ ಬಿಟ್ರ ಮಗ
ಅತ್ತಾ ದೋಡ್ಡುನ ಇರ್ಬೇಕು ನ ಇಲ್ಲ ಅಂತಲ್ಲ ಆದ್ರೆ ಎದಕ್ರ್ಬೇಕ.
ದುಡ್ಡು ಜೀವನಕ್ಕ ಬೇಕು ಅಂಗಂತ ಜೀವ ದುಡ್ಡೇ ಜೀವನ ಆಗ್ಬಾರ್ದ. ಅಂತ ನಾನ ಅಂತೀನಿ ದುಡ್ಡ ಬೇಕ ಬದಕ್ಲಕ್ಕ ಹಾ. ದುಡ್ಡಿನ ಬೆನ್ನ ಹತ್ತಿ ಹತ್ತಿನ ಅಕಿ ಹಂಗ ಹಾಳಾಗಿದ್ಲಿ ಏಪಾಕಿ ದುಡ್ಡಿನ ಬೆನ್ನ ಹತ್ತಿ ಹತ್ತಿ ಹತ್ತಿ ಹತ್ತಿ ಹತ್ತಿ ಶ್ರೀಮಂತರಾಗಬೇಕು ಬರ ಲೆವೆಲ್ ಮೈಂಟೆನೆನ್ಸ್ ಆ ಅಕಿಂದು ಬರ ಒಳ ದಿಮಾಕ ಜಾಸ್ತಿ ಒಳ ದಿಮಕ ಜಾಸ್ತಿ ಮಾಡೋದ ಅಕಿ
ಬರೀ ಲೆವೆಲ್ ಲಿವ್
ಹಂಗ ಬೇರೆ ಲೆವೆಲ್ ಅಂತ ಐತಿ ಬರಿ ಲೇವೆಲ್ ಅಂತೈಐ ಯಾವಗ ನೋಡಿದ್ರ ಬರೆ ಲೆವೆಲ್ ಅಂತ ನಮ್ ನಂದಕ್ಕೆ ನಮ ನಮ್ದ ಇಷ್ಟ ಪಡ್ತಿರ್ಲಿಲ್ಲ ಅಕ್ಕ ನಂದು ನಿಂದು ಒಳ್ಳೆ ಹಳ್ಳಿ ಹಂಬರ ತರ ಇದ್ದೀರಲ್ಲ ನೀವ ಅಂತಿಳಕಿ ಅಷ್ಟು ಕನಿಷ್ಠವಾಗಿರ್ತಿದ್ವಾರ ಹಳ್ಳಿ ಹೊಂಬುರ್ತರ
ಆದ್ರ ನಮ್ಮ ನಾವ್ ಸರಿಯಾಗಿದ್ದೀವ ಅಕ್ಕ ಹಳ್ಳಿ ಅ ರ ತರ ಇರ್ಲಿ ಏನಾರು ಇರ್ಲಿ
ನಮ್ದ್ಕಂದ್ರೆ ಜನ ಹೋಟಲ್ ಹದ್ರ ಹೆಂಗ ಹದ್ರ ಹೆಂಗಂದ್ರ ಅಂಗ ತಿನ್ನದು ಆಗ ಏನ ನನಕಿ ನೋಡಿ ನೀ ಏನ್ ಬಿಲ್ಡಪ್ ಸ ಆನೆ ಕಲಿ ಕಕೊಂಡ ಹೋಗಿನಿ ಪಾನಿಪುರಿ ನಾವೆಲ್ಲಾ ಇಷ್ಟ ಪಡ್ ತಿನ್ಂತೀವ ಅವನು ಗ್ಲೌಸ್ ಹಾಕಿಲ್ಲಂತ ಕಾಯ ಕೈಯಾಗ ಒಲೆಗ ತಿನ್ನ ಹೆಂಗಗೆ ಕಿವ್ತ ನೋಡ ಪಾನಿಪುರಿ ಕಿಂಚೆ ಕೊಡ್ತಾರ ಅಲ್ಲಿ ಕೊಡ್ಬೇಕಾದ್ರ ಬಟಾಣಿ ಅದೆಲ್ಲ ಅಲವ ಹೆಸಕಿ ಬರ್ತೈತ್ಂತ ನೀನ್ ತಿಿನ್ನ ಅನ್ನದಾಗ ಹಿಂದ ಏನೇನ್ ಮಾಡಿರ್ತಾರ ನಿನ್ಗ್ ಗೊತ್ತೋ ಇಲ್ಲ ಅಲ್ಲಿ
ಮತ್ತತ್ ಹೋಟೆಲ್ ನ ದಡ್ ದೊಡ್ಡ ಹಟೆಲ್ ಹಾಕತ್ ಕಾಲ ತೂದ ಹಾಕ
ಹ್ಮ್ ಬರ್ತೈತಿ ಮನ್ಷ್ಯಾಗ ಎಸ್ಗೆ ಬರ್ತೈತಿ ಬರಲ್ಲ ಅಂತ ಹ ಹೇಳಳ್ಕತಿ ಲ ಅಸ್ ತಾಪರಿ ಎಸಿಗೆ ಮಾಡ್ಕೊಳಕ್ ಹೋಗಲ್ ನಾವವು ಆಕೆ ಅಷ್ಟು ಸಿಸ್ಟಮೆಟಿಕ್ ಅಷ್ಟ ಇದು ತಿನ್ನೋ ಒಂಥರ ಸ್ಟೈಲ ಆಗಿ ತಿನ್ನೋದು ಸ್ಟೈಲ ಆಗಿ ಮಾತ್ರ ತಡದು
ಹ ಹಾ ಇರಾಕ್ ನಾವು ಫೋನ್ ಹಚ್ಚಿದ್ರ ಇರಾಕ ಆಮೇಲೆ ಹತ ಅಂತ ಇರೇ ಸ್ವಲ್ಪ
ಹಾ ಒಂಥರ ಸ್ಟೈನು ಇರುೂರೇಕಾ ಹಸ್ತನ್ ಫೋನು ಒಂದ್ ಐದ್ ನಿಮಿಷ ಹಿಂಗಕಂದು ನಾನಾ ಈರಲ್ಲ ಸುಮಾಸ್ತೇ ನ ಒ ಐದ್ ನಿಮಿ ನಮ್ದ ಈಗ ನಾವು ಉತ್ತರ ಕರ್ನಾಟಕ ಒಂತರಷ್ಟ ಇಲ್ಲ ನಾ ಯಾವಾಗ ಹವಕಸ ಜ ಎಾರು ಹೊರಗಡೆ ಇದ್ಲು ಅಕಸ್ಮಾತ್ ಆಕಿಂಬಬಲ್ಲಿ ಯಾರ ಇದ್ರು ಬೇಕ ಒಂದ ಐದ್ ನಿಮಷ ನ್ ಹಸ್ತನಿ ನಾನೇ ಆಮೇಲೆ ಹಸ್ತೀನಂತ ಹಿಂಗೊಂತಾರ ನಮ್ದ ಸೂಕ್ಷ್ಮ ಬರ್ಲೇಲ್ ಬಿಡು ನಾ್ ಜೀವನದೊಳಗೆ
ನಾವ್ ಹಂಗ ಸೂಶ್ಮಿತ ಅಂದ್ರ ಎಲ್ಲ ಹತಿದಿ ತಗ
ನಮ್ದ್ ಹೋಗಲೆೇ ಬಾರಲೆ ಯಾಕಲೆ ಏನಲ್ಲ ಎತ್ತಲೆ ನಮ ನವು
ಕ್ಕಿಂತರ ಇರಕ್ ಆಗಲ್ ಬಿಡಕ
ಅದು ಸುಂದ ಒಳ ನಿಮ್ಮಾ ಕಷ್ಟ ಅದು ಯಾವಾಗೂ ಹಂಗಿರೋದ ಅಲ್ಲ ಅದು ಅವ್ರವ್ರನ್ನ ನೋಡ್ದಾಗ ಹಂಗಂಗ ಬರ್ತೈತಿ ಅವ್ರಗ ಎಲ್ಲಾ ಟೈಮ್ಗ ಒಬ್ಬರ ಅಳಗ
ಇನ್ ನೋಡಿದ್ರೆ ಅದು ಫ್ರೆಂಡ್ಶಿಪ್ ಇರ್ಬೇಕಪ್ಪಾ ಅಂತ ಅ ಸದೇಲ್ಲ ಸರ್ ಬೆಂಗ್ಗಳೂರುದ
ಹಾಕಿ ಹನ್ನೊಂದು ಮುಂ ಮುಂತರೋದಲ್ಲ
ಹಾ ಅದು ಹಿಂದೊಂದು ಹಿಂದೊಂದಕ್ಕ ಇದು ಆಡ್ಕಡ್ ಜಾಸ್ತಿ ಕಕಿ ಬರೀ
ಕೋ ಜಾಸ್ತಿ ಎಲ್ಲರ ಬಗ್ಗೆನು ನಿಂದ ಆಗಿರ್ಬೋದು ನಂದ ಆಗಿರ್ಬಹದು ನಿು ಎಲ್ಲ ಆಡ್ಕೊಂಡಳ ನಮ್ದ ಆಡ್ಕೊಂಡಳಲ್ಲ ರಂಜತ್ ಅಂದು ಆಡ್ಕೊಂಡಳೆಲ್ಲ ಗೀ ಆಡ್ತಾಳ ಜಗುಂದನು ಆಡ್ತಾಳಕ ಇಂತ ವ್ಯತತಿ ಆಡಿಲ್ಲಿಲ್ಲ ಅಂಗ ಇಲ್ಲಕ್ಕಿ ವಿದ್ಯೆಂದು ವಿದ್ಯ ಇದನ್ ಮನ ಒಳ ಹೋಗಿದ್ಲೆೇ ಲಾಸ್ಟ್ ಏನ ಕೊಟ್ಟಿದ್ ನೋಡಾಕಿ ನಮ್ಮ ಮನೆ ತ ಕೊಟ್ಲ ಅಂದ್ರ ನಾವು ಹಂಗ ಹಂಚ್ಕೊಂಡ ತಾನೆ ಮಾಡ್ತ ಇದಿದ್ದೆವಾಗ್ ನಾ ಆಕ ದೋ ಮಾಡದಂದ್ರ ನ ಚಟ್ನಿ ಪಡು ಪಡ್ ಇದುಾಕಿ ದೋಸೆ ಮಾಡ್ಲ್ಲಂದ್ರೆ ನಾ ಪಲ್ ಚಟ್ನಿತಿದ್ದ್ ಪಡ್ ಮಾಡಿದ್ ಅ್ರ ನಾ ಚಟ ಮಾಡ್ಗ ನಮ ಗ್ಲ ಇದ್ದಿದ್ದು ಆಕೆನೋ ದೋಸೆ ಹಾಕಿದ್ರೆ ನಂ ಚಿ ನೀ ಪಲ್ಯ ಮಾಡು ಒಂದಿದ್ಲು ನೀ ಹಾಕಿದ್ರ ಅಷ್ಟ ತಿಂತೀರಾಕಿ ಹಾಕಿದ್ರ ತಿನ್ನಲ್ಲ ಅಂದ್ಬಿಟ್ಲು
ಅಯ್ಯ ಆಟಿಕೈ ಅಯ್ಯ ನತೆ
ಮನಿ ಹೊರ್ಸಿಡ್ತಾಳಲ್ಲಾಕಿ ಇಕಿನ್ ಮನಿ ಒಳಗ್ ಅಕಿನ್ ಮನ ಒಳಗ ನವಾಗ ಕಡ ಹೆಂಗ್ ತಿಂತತಿ ಆಕಿಿನ ಮನ ಕಡಂಬಾರ ಅಲ್ವ ನಿನ್ ಮನೆಗೆ ಒ ಕೂಡ ಕನ್ಲಾ ಕೂಡ ಇಲ್ಲ ಮಾತಾಡ್ ಕೂಡ ನೀ ವಿದ್ಯೆೋಯ್ತಲ್ಲ ಅಂದೆಂದಿ ಏನ್ ಅಂದಬಿಟ್ಲಾಕಿ ಅಲ್ವ ಮನ್ಯಾಗ ಬಾ ಹೋಗಣ್ ಅಲ್ಲ ಹೋಗೊಂಡ್ ಬಾರೆಾಕ ಅಂತ ಕಕ್ಕ ಯಾೆ ಮಾಡ. ನೆ ಪುಡಕಾರರ ಮನ್ಸ್ ಬಡ್ತೆ ನಂತ ಅನ್ನುಮಟ್ಟ. ಅಲ್ಲೇ ಬಿದ್ದು ಉುಳ್ಳೆ ಆಡ್ತಿದೇವ ನಾವು ಕಲಸದಾಕಿ ನಮಗೂ ಗೊತ್ತ್ತೆ ಅದನ್ನ ಅಲ್ಲೇ ಬಿದ್ದುಾಡ್ತಿದ್.
ಅಕ್ಕ ಪಲಸದಾಳ ಅಂದ್ರಕ್ಕ ಸ್ವಚ್ ಇರ್ತಿದ್ದಿಲ್ಲ ಅಕ್ಕ ಅಕ್ಕಿ ಅಷ್ಟ ಎಲ್ಲಾ ಕ್ಲೀನ್ ಆಗಿ.
ಆಕಿ ಹೊಲಸ ಇದ್ರರು ಬಿನು ಆಕಿನ್ ಮನ ಆಕಿ. ಮಾತ್ ಬಿರ್ಸಾಡದ್ನು ಮೆ ಮನಸ್ಸ ಬಿ ಹೊಲಸ ಇಲಕ ಅಂದ ಹೇಳ್ಬೇಕಂದ್ರ. ಅಾಕೆ ನಿಂಗ್ ಒಬ್ಬಗೊ ಒಬ್ಬರುಗಂದನು ಮಾಡಕ್ ಹೋಗಲ್ಲಾಕಿ ವ್ಯವಹಾರಾನೂ ಮಾಡಕ್ ಹೋಗೋಲಾಿ. ಯಾರನು ಏನು ಅನ್ನಕ್ಕ ಹೋಗಲ್ಲ ಅನ್ಸ್ಕೊೋಕೂ ಹೋಗೋಲಕ್ಕೆ.
ಹೌದು.
ಕ ಒಂಥರ ಸ್ವಭಾವ ಇದ್ರದು ಒಂಥರ ಸ್ವಭಾವ.
ಇಲ್ಲ ಅವ್ರ ಮನ್ಯಾಗ ಅಷ್ಟ್ ಕುಂದರ್ತವಿ ಅಂದ್ರು ಏನಕ್ಕ ಅಲ್ಲಿ ಅಲ್ಲೇ ಇರ್ತ ಅಷ್ಟ. ಬಿಟ ಅಡ್ಗೆ ಮನ ಆಾಗು ಅಲ್ಲೇ ಅಡ್ಸಿದ್ ಅಂದ್ರರು ಅಡಿಗೆ ಸ್ವಚ್ಛಕ್ಕ ಹಾಕಿದ. ಹ ಅಡಗೆ ಸ ಚುಕ್ ಆಗ್ತಿದೆ.
ಈ ಕೆಕಿ ಮಟ್ರಿ ಒಲ್ ಅಂದ್ಬಟ್ಲು ಮಾತಾಯತ.
ಅಂತ ಆಬ್ಬಿಡವ ಮಾತಾಯಿ ಭೂತಾಯಿ ಅಕ್ಕ ಇರಾಕ್ ಹಸ್ತೀನಿ.
ಹ್ಮ್.